ಹಲೋ. ಹಲೋ ಹಲೋ ಹಲೋ.
ಹಲೋ ಸಂತೋಷ್ ಸಂತೋಷ್.
ಹೇಳ್ರಿ ಆಕ್ಟರ್ ಯುನೂಸ್.
ಆಕ್ಟರ್ ಆಕ್ಟರ್ ಅಲ್ರರಿ ನಟನಕಾರಕ.
ಹ ಸೊ ಅದು ಬೈಮಿಸ್ಟೇಕ್ ಆಗಿ. ಬಂತರೀ ಅಂತ ಬಂತ್ರಿ ಇಂಗ್ಲೀಷ್ ಹಾ. ತಪ್ಪಾಗಿ ಅದು ತಪ್ಪಾಗಿ ಬಂದಿದೆ ಕ್ಷಮಿಸಿಬಿಡಿ.
ಹಾ ನೀವು ಮಾತಾಡಕಿಂತ ಮುಂಚೆ ಸ್ವಲ್ಪ. ಹ್ಮ್ ಯೋಚನೆ ಮಾಡಿ ಮಾತಾಡಿ ಹಾ.
ಮತ್ತೆ ಎಲ್ಲಿ ಎಲ್ಲಿ ಹೋಗ್ಕತಿರರಿ.
ನಾನು ಭಕ್ತಿ ಮಾಡೆಕೆ ಹೊಂಟಿದ್ದೇನೆ.
ಬ ಬರೀ ಮತ್ತೆ ಊಟರೀ.
ಊಟ ಆಯ್ತು ನೋಡ್ರಿ ನಿಮ್ದ.
ಏನು ಮಾಡಿರಿ ಊಟ.
ಚಪಾತಿ ರೊತ್ತಿ ಕಾಳು ಅನ್ನ ಸಾರು.
ನೀವೇ ನೀವೇ ಎಲ್ಲಾ ಖಾಲಿ ಮಾಡ್ರಿ ಯಾರಿಗೇನ್ ಉಳಿಸಿರ್ರಿ. ಹಲೋ. ಹಲೋ. ಹಲೋ ಏನ್ರೀ ವಾಯ್ಸ್ ಕೇಳಲ್ಲಲ್ಲ ನಿಮ್ದು. ಹಾ ಹೇಳ್ರಿ ಹಾ.
ಸ್ವಲ್ಪ ಒಳಗ ಹೋಗಿರೀ ರೂಮ್ದಾಗ ಅಲ್ಲಿ. ಸೊಪ್ಪು ಇವಾಗ ಕಬರ್ತಾ ಇದೆ ವಾಯ್ಸ್.
ಹಾ ಬರ್ತಾ ಇದ್ದಾರ ನೀವ ರೂಮನಾಗ ಹೋಗ್ಬ್ಯಾಡ್ರಿ. ಹಂಗೆ ಅಲ್ಲ ಮತ್ತೆ ಇದು ಕಮ್ಯುನಿಕೇಶನ್ ಬಿಲ್ಡ್ ಆಗಾರರಿ. ಅದೇ ಮಾತನಾಡೋದು ಮತ್ತೆ. ಪ್ರಾಬ್ಲಮ್ ಇದು ಏನದು.
ಏನು ಮತ್ತೇನ ಇಲ್ರಿ ಅದು ಚಪಾತಿ. ಚಪಾತಿ ತಿನ್ಬಿಟ್ಟಿನೀ ಒಂದ್ ಆಡ್ ಚಪಾತಿ ತಿಂದೆನಿ ನಾನು ಸ್ನೇಹನ ಕಾಶಿನಾಥ್ ಅಂತ ಆರ್ ರೊಟ್ಟಿ ತಿನ್ಬಿಡೊನ್ ನೋಡ್ರಿ
ಓ ಆ ಓ ನಿಮ್ ಸಿಕ್ಕಾವಲ್ರಿ ನಿಮ್ಗ ನೀವ್ ಆರಾಮ್ ತಿಂದಿರಿಲ್ಲಾ
ತಿಂದೇರೀ ನಾ ರೊಟ್ಟಿ ತಿನ್ನಲ್ರೀ ಜಾಸ್ತಿ ಯಾಕಂದ್ರೆ ಅದ ಬರೇ ಆಯ್ತದ ಜ್ವಾಳ್ ಇಲ್ಲ ಸಜ್ಜೆ ಇಲ್ಲಾ
ಹೌದ್ರಿ ಅ ಬೇಸ್ ಮಾಡಲ್ಲ ಸೊ ಹೌದ್ರಿ ಅವರು ಅಕ್ಕಿ ಕೂಡ ಮಾಡ್ತಾರ ಅವ್ರಗೆನ್ ಸ್ವಲ್ಪ ಬುದ್ಧಿ ಗಿದ್ದಿ ಏನ್ ಕೇಟ್ಟದ ಅವ್ರಿಗೆ
ಹೌದ್ರೀ
ನಾವ್ ಮತ್ತೆ ಮೆಸ್ ಬಿಲ್ ಕಟ್ಬೇಕ್ರಿ ಹೌದ್ರೀ ನಾಕ್ ಸಾವಿರ ಈಗ ನಾಕ್ ಸಾವಿರ ಬರ್ತ್ ಅನ್ನಾಕತ್ತಾರಿ ಮತ್ತ್ ನೋಡ್ಬೇಕು ನಾಕ್ ಸಾವಿರದಾ ಐದ್ನೂರ. ಅಷ್ಟ್ ಬಂದಬಿಟ್ರೆ ಮತ್ ಕಷ್ಟ ಆಗ್ತದ ರೀ ಈಗ ಹಾ ರೀ ಶ್ಯಾನ್ಬೊಗ್ ಸರ್ ಜಾಸ್ತಿ ತಿಂತಾರೀ ಅವರ್ ರೊಕ್ಕ ಸಾವಿರದ ಹದ್ನೈದ್ನೂರು ರೂಪಾಯಿ ಇಲ್ಲ ಸಾವಿರೂಪಾಯಿ ಚಾರ್ಜ ಹಾ ಹೌದು ನೋಡಮ್ ರೀ ಮತ್ತೆ ನಾವ್ ಸ್ಟ್ರೈಕ್ ಮಾಡ್ಬೇಕ ಆತದ ರಾಯಚೂರ್ ಹಂಗ
ಹೌದ
ಅವಶ್ಯ ಹೋರಾಟ ಮಾಡ್ಬೇಕಾಗ್ತದೆ ಇಲ್ಲೀ ನಮ್ದು ವಸತಿ ನಿಲಯ ಮುಂದ ಕುಂತು ಸ್ಟ್ರೈಕ್ ಮಾಡ್ಬೇಕ ಏನದು
ಹೌದ್ರಿ ಹೌದ್ ಅದ್ ಮಾಡಿದ್ರನೆ ನಂಗ ಅನ್ಸಿ ಮಟ
ಹೌದ್ರೀ ನಿನ್ನ ಜಾಸ್ತಿ ಆಕ್ಕಾತಿರ್ತದ ರೀ
ಆಕಡೆ ಅಷ್ಟ ಈಗಿನ ಕರ್ಕೊಂಡ್ ಹೋಗ್ತಾರಂದ್ರ
ಹ ಹೌದ್ರಿ ಅದು ನೃಪತುಂಗ ಹಾಷ್ಟಲು
ಹಾ.
ಅದು ಆಕಡೆ ಕರ್ಕೊಂಡ ಹೋದ್ಮೇ ಇನ್ನೇ ಇನ್ನಾ ಜಾಸ್ತಿ ಬಂದ್ಬಿಟ್ರೆ ಮತ್ತೆ ಕಷ್ಟ ಆಗ್
ಇ--ಲ್ರಿ ಕಮ್ಮಿ ಮಾಡ್ತಾರೆ ಯಾಕೆಂದರೆ ಇಲ್ಲಿ ಎಣ್ಣಿ ಗಿಣ್ಣಿ ಜಾಸ್ತಿ ಯೂಸ್ ಆಗ್ತಂದ್ರೆ ಜನ್ರೇಟರ್ಗೆ ಕರೆಂಟ್ ಬಿಲ್ ಜಾಸ್ತಿ ಅವ ಎಡು ಸೇರ್ಸಿದ್ರ ಬಿಲ್ ಜಾಸ್ತಿನ ಬರ್ತಾ ಆಕಡೆ ಶಿಫ್ಟ್ ಆದ್ರ ಕಮ್ಮಿ ಬರ್ಬೋದು ನನ್ಗಸಿದ್ ಮಟ್ಟಿಗೆ
ಹ್ಮ ನೋಡಮ್ ರೀ ಅದ ಮತ್ತ್ ಏನ್ ಮಾಡ್ತಾರ ಅವ್ರಿಗೆ ಶ್ಯಾಮರಾವ್ ಸರ್ ಗೆ ಬಿಟ್ಟಿದ್ರಿ.
ಹೌದ್ರೀ ರೊಕ್ಕ ತಿನ್ನೋದ್ ಅಷ್ಟ ಗೊತ್ತರಿ ಕೆಲ್ಸ ಗಿಲ್ಸಾ ಮಾಡೋದ್ ಏನ್ ಗೊತ್ತಿಲ್ಲ ಇವರಗ.
ಹೌದ್ರಿ ಮೆಸ್ ರಿಪ್ರೆಟ್ರಿ ಮಾಡ್ಯಾನ್ರಿ ಅವರು ಅಂಗೆ ತಿಂತಾರಿ.
ಅದು ಹೋಲಿಬಿಡ್ರಿ ಈ ಕಡೆ ಹೊಂಟಿದ್ನೆ ನಾನು ಇಲ್ಲೀ ಆಟ ಆಡೋದು ಮೈದಾನ ಇದೆ ಅಲ್ಲಾ
ಹಾ. ಮೈದಾನ ನಮ್ಮ ಆಟಾ ಆಡೊ ಸರ್ ದ ನೆನಪ ಆಗ್ಬಿಟ್ಟಿತು. ಹಾ ಹೌದ್ರಿ ನೆಟನಾಗ ಹ ಹೌದ್ರಿ ನಿಮ್ಸಿ. ಅವು ಹಾ ಹೇ ಹೊಡಿದಿದ್ರೆ ಮತ್ತ ಅಲ್ಲ ಪರಿಕ್ಷೆ ಇದ್ದು ಗ್ರೌಂಡಿಗ್ ಹೊ ಹೊ ಆಗಲ ಹೇಳ್ರಿ ಆಗಲ್ರಿ ಅಂತ ಹಾ. ಅದೇ ಹೇಳ್ದೆ
ಬೇಡ ಅವ್ನ ಅಂದ್ಬಿಟ್ನಾ ನಾ ಏನ ಅಂದಿಲ್ಲ ಸುಮ್ ಇದ್ನ ಹೇ ಬ್ಯಾಡ ಬ್ಯಾಡ ಬಿಡ್ರು ಕಳಿಸೇ ಅವ್ನ ನಾ ಸ್ವಲ್ಪ್ ನಕ್ಕ ಬುಟ್ಟೇ ಹೆಂಗ ನಗ್ತಾನ ನೋಡ್ ಹೆಂಗ ನಗ್ತಾ ನೋಡ ಹೊಡಿಯಾಕ್ ಬಂದ ಬಿಟ್ಟಾನ
ಹ ಅವ್ರ ಹಂಗೇರಿ ಸ್ವಲ್ಪ ಕೈ ಜಾಸ್ತಿ ಆಡಸ್ತಿರ್ತಾರ ಹುಡುಗರ್ ಮೇಲೆ. ಹೌದ್ರಿ ಹುಂ ಗಾಳಿ ಬರಬಾಡ್ದರಿ ಮತ್ತೆ ಕಾಲ್ ಮಾತಾಡಕ ಸ್ವಲ್ಪ ಡಿಸ್ಟಬ್ ಅದೇನು ಅಡ್ಡ ಏನು ಗಾಳಿಗೆ ಬರಬಾರದು.
ಇವಾಗ ಏನ್ ಮಾಡಕ ಕ ಆಗಲ್ರಿ ಬಂದ್ಬಿಟ್ಟಿ ನಾವ್ ಈ ಕಡೆ ಇದೇನ್ ನಮ್ ಕೈ ಆಗಿಲ್ರರಿ ಬರಬಾರ ಅಂದ್ರ ಬರೊದ ಇದು.
ಹೌದ್ರಿ ಅದನ್ನು ಕರೆಕ್ಟ್ ಅದುನೂ
ಜಾಸ್ತಿನೇ ಆಗಬಿಟೈತ್ರಿ ಯಾರ್ ರಿ ನಿಮ್ಗ ವೈಯ್ಸ್ ಬರಾಕತೇಧೇನು ಗಾಳಿದ ನಂದ ಬರ್ತಾ ಇದೀಯಾ. ಯಾರದ ನಂದ ಗಾಡಿದ. ಮುಂದೇ ಅದು ವಾಹನಗಳು ಜಾಸ್ತಿ ಅಡ್ಯಾಡ್ಯಕ ಕುಂತಾವ.
ಹುಂ
ನೀವು ಸ್ವಲ್ಪ ನಿಮ್ದು ನಿಮ್ದು ಗಾಳಿದ್ದ ಸೌಂಡ್ ಬರವು ವೈಸ್ ಬರಾಕುಂತದ ಸ್ವಲ್ಪ ತೆಳಗನ ಬರ್ರರಿ ಎಲ್ಲನ ಬರ್ರಿ ನೀವು.
ಈಗ್ ಬರ್ತಾ ಇದೇ ಏನ್ರಿ.
ಹಾ ಇವಾಗ ಬರ್ತಾ ಇಲ್ಲಾ.
ಹಾ
ನೀವು ಊಟ ಎಷ್ಟು ತಿಂದಿರ ಅಂತ ಹೇಳಿಲ್ಲಾ ನನ್ನಗ ಅನಸೊ ಮಟ್ಟಿಗೆ ರೊಟ್ಟಿ ಎಲ್ಲಾ ನೀವ ಕಲಾಸ್ ಮಾಡಿದಂಗ್ ಇದೀರಾ.
ಇಲ್ರರಿ ರೊಟ್ಟಿ ರೊಟ್ಟಿ ಅಲ್ರರಿ ಚಪಾತಿ ಒಂದ್ ಅರ್ಧಾ ಖಾಲಿ ಮಾಡಿವ್ರಿ ನಾವೇ. ಹಾ ಅದೇ ರೀ ನಾವೇ ತಿಂದೀವಿ ಸ್ವಲ್ಪ್ ಜಾಸ್ತಿ ಹಸುವಾಗಿತ್ತು ಮೊಸರು ಒಂದ ಹಾಫ್ ನಾನೇ ಹಾಕೊಂಡನ್ರಿ ಒಂದ್
ಮಸಾಲೆನ ಕೇಳ್ರಿ ನಿಜ ಅಂದ್ರೆ ಅದತ್ ನ ಎಲ್ಲತ್ ಎಲ್ಲೋತ್ ನಂಗೆ ಗೊತ್ತಾಯ್ತ ಆವಾಗ್ಲೇ. ಸಂತೋಷ್ ಅವ್ರು ಮೊದಲೆ ಬಂದು ಮಸರು ಎಲ್ಲಾ ಕುಡದು ಎಲ್ಲಾ ಕಲಾಸ್ ಮಾಡ್ರ ಅಂತ.
ನಂತಲ್ಲಿ ನೀವ್ ಬಂದ್ ಭೇಟಿ ಆಗಬೇಕಿತ್ರೀ ನಾನ ಸ್ವಲ್ಪ್ ಮೊಸರು ಕೊಡ್ತಿದ್ದೆ ನಿಮ್ಗ.
ನೀವು ಅಲ್ಲಿ ಕಿಟಕಿದಲ್ಲಿ ನಿಂತು ಇನ್ಸು ಇನ್ಸ್ ಅಂತ ಹೇಳಿ ಹೆಂಗ್ ಭೇಟಿಯಾಗಬೇಕ
ಅದು ನನ್ಗೊಂದ ಪುಸ್ತಕ ಬೇಕಿತ್ರಿ ಅದಕ್ ಅದಕ್ಕೆ ನಿಮ್ಗ ಕರೆ ಕತ್ತಿದೆ. ಹೌದ್ರಿ ನೆಕ್ಸ್ಟ್ ಟೈಮ್ಸ್ ಸ್ವಲ್ಪ್ ಜಲ್ದಿ ಕೇಳತೀನಿ. ಹ ನೀ ಇವತ್ತು ಸೌಮ್ಯಾ ಮ್ಯಾಮ ಏನ್ ಹೇಳಿದ್ರಿ ಅವರು.
ಫಾಲ್ತು ರೀ ಅವೆಲ್ಲ ಕೇಳಿ ತಲೆ ಕೆಡಿಸ್ಕೋ ಬಾರದ ಅವೆಲ್ಲ. ಏನೇನ್ ಅಂದ್ರಪ್ಪಾ ಅದ ಟಿಕ್ ಹಾಕ್ಬೇಕು ಮಾರ್ಕ್ ಹಾಕ್ಬೇಕ್ರಿ. ತಿದ್ದಬೇಕು ತಿಧಕ್ಯೆನ್ ತಿಧಕ್ಯೆನ್ ತಿದ್ದು ಕು ಆಮೇಲೆ ಲೆಕ್ಕ ಮಾಡ್ಬೇಕೆಲ್ಲ ಓದಸಬೇಕು. ಅದೇನ್ ಸಣ್ಣ ಹುಡರುನು ಮಾಡ್ಬೋದು ಆ ಲೆಕ್ಕಾ ಕೇಳತಾವ ಏನ್ ಜರ ಜಾಸ್ತಿ ತಲೆ ಕೆಡಿಸ್ಕೊ ಬ್ಯಾಡ್ರಿ ಹೋಗ್ಬೇಕಂತ ಮಾಡ್ರಿ ಇಲ್ಲೋ ಶಾಲೆಗೆ
ರಿ ಹೋಗ ಬೇಕರೀ
ಹೋಗ್ಬೇಕೇನ್ರರಿ ಬಿಟ್ಬಿಡ್ರಿ ಮತ್ತೆ ಬುಕ್ ಇಲ್ಲ ಅಂತರಿ ಹೋಗಿ ಏನ್ ಮಾಡ್ತರಿ.
ಹಾಜರಿ ಸಂಖ್ಯೆ ಬೇಕಲ್ರರಿ ಅದಕ್ಕೆ ಹೋಗ್ಬೇಕು.
ಹಂಗೇನ್ರಿ.
ಹಾರೀ ಈ ಹಸ್ ಈಸ್. ಇತ್ಕೊಂಡನ್ರೀ ನಮ್ಮ್ ಲಿಂಗರಾಜ್ ಅಲ್ರರಿ. ಹಂಗಾದ್ರೆ ಅವನಿ ಏನು. ಬೇಸ ಅದು ಬರವಲ್ತ್ ಇರ್ಲಿ ಬಿಡ್ರಿ.
ಇರ್ಲಿ ಬಿಟ್ಟುಬಿಡು ಬಿಟ್ಟುಬಿಡು ಹ ಮತ್ತೇನ್ರೀ. ನಿಮ್ ಒಬರ್ ಪರೀಕ್ಷೆ ಕಾಗದವನ್ನು ಹಂಚಿದ್ದಾರೆ. ಎಲ್ಲಾ ನನ್ ಕೈ ಆಗಿದ್ರು ನಾನು ಎಲ್ಲರಿಗ ಸೂಚನೆ ಕೊಡಕ್ ಬೇಕಂದ್ರೆ ಗುಪ್ದಾಗ. ಒಂದು.
ಹೌದ್ರಿ ಯಾವದು ನೋಡಿದ್ನೇ ರೀ ಸೂಚನೆ.
ಅದು ಯಾರಿಗೆ ಹೋದಾಗ ಬರ್ಲಿಲ್ಲ.
ಇಲ್ಲ ನಾ ನ ನನ್ಗ ಅರ್. ಆತ ಐತ್ರಿ ನಾನು ನಂದು ಲಿಂಗರಾಜ್ ಅಂತ ಅವ್ರ ತಂದಾರೀ ನಂದು. ಹಾ ರೀ ಇಲ್ಲ ಒಂದೇ ಒಂದೇ ತಂದಿದ್ರಿ ರೀ. ಅದ್ನೇ ಅದ್ನೇ. ಹದು ಹದಿನೈದು ಸಂಖ್ಯೆಂದು. ಯ ಹಾ ಹದಿನೈದು ಹದಿನೈದು. ಹದಿನೈದು.
ಎಷ್ಟರೀ ಕಮ್ಮಿ ಅಂದಾರ.
ಎಂಟು ಎಂಟು ಬಂದದ್ರೀ.
ಹ ಏನ್ರೀ ಏನ್ ಇ್ತ್ರಏನ್ರರಿ.
ನಿಮಷ್ಟೇ ಎಲ್ರಿ ನಿಮ್ಗ ಒಂದ ಒಂಬ ನಿಮ್ಗ ಒಂದ್ ಹದಿನೈದು ಬಂದಿರ್ತಾವ.
ಹದಿನೈದು ಬಂದಿದ್ದ ನಾನು ಹನ್ನೆರಡುವರೆ ಬಂದದ್ದೇ.
ಹ ಇನ್ನ ಇನ್ನು ಸ್ವಲ್ಪ
ಒಂದು ಹ ಒಂದು ಹತ್ತಕ್ಕೆ ಐತಿ ಅದ ಹತ್ತಕ್ಕ ಒಂಬತ್ತು. ತೊರಿ ಬಂದೈತಿ ಇನ್ನೊ ಹತ್ತಕ್ಕ ಐತಿ ಅದ ಎಂಟುವರೇ ತೊರಿ ಬಂದೈತೆ ನೋಡಿ ಇಷ್ಟೇ.
ನಮ್ಗ ನಂದು ಒಂದೇ ಬರಿದೆ ಅಲ್ರರಿ ಮತ್ತೆ ಒಂದೇ. ಒಂದೇ ಇದು ಬಂದದ್ದ.
ಎಲ್ಲಾ ಸೇರ್ಸಿ ನೋಡ್ರಿ ಈಗ ಮೂವತ್ತೈಐದ್ ಬರ್ಬೇಕಿತ್ರಿ ಮೂವತ್ತವರಿಗೆ ಬಂದ ನೋಡ್ರಿನೀ.
ಹ್ಮ್ ಹಾರೀ. ಹೌದ್ರಿ ಅದು ಲಾಸ್ಟ್ ಎಕ್ಸಾಮ್ ಹೆಂಗ್ ಬರಿಬೇಕಕ್ ನೋಡ್ಬೇಕ್ರಿ.
ಹೌದುದು.
ನಾವ ಇಲ್ಲೇ. ಹಾ ಇದೆ ಹಾ ಹೊಸದು. ನಿಲಯ ಮೇಲೆ ಇದ್ದೀವ್ರೀ ಅದ್ ಕೆಳಗ ನೆಟ್ವರ್ಕ್ ಬರ. ಅಲ್ಲ ಮತ್ತೆ ಅದಕ್ಕೆ ಮೇಲೆ ಬಂದಿದ್ದೇವ್ರೀ.
ಹೌದೇನ್ರಿ ನೀವ್.
ಇಲ್ರರಿ ಅಲ್ಲಿ ಕುೂಂತಾರ ಅದು ಪಾಂಟಿಕಿ ಮೇಲೆ ಕುೂಂತಾರೀ.
ಹಂಗೇನ್ರೀ ಮತ್ತೆ ಯಾವಾಗ ಹೋಗದ್ರಿ ಊರಿಗೆ ನೀವು.
ಊರಿಗೆ, ಎಕ್ಸಾಮು, ಆ, ಇದು! .. ಇನ್ನು, ಪರೀಕ್ಷೆ ಆದ್ಮೇಲೆ ಹೋಗದ್ರಿ? ..
ಹೌದೇನ್ರಿ? ..
ಹೌದೇನ್ರಿ, ಹಾ, ರೀ! ..
ನಾನು, ಪರೀಕ್ಷೆ ಆದ್ಮೇಲೆ, ಒಂದು. .. ಇದು, ಮಂಗಳವಾರ ಆತಲ್ಲ್ರೀ, ಪರೀಕ್ಷೆ? ..
ಪರೀಕ್ಷೆ, ಹೌದ್ರಿ! .. ಸೋಮಾರ, ಸೋಮಾರ ಶನಿವಾರಂಗ ನಮ್ಮ ಮಾಮು, ಊರಿಗೆ ಹೋಗ್ಬೋದು? ... ಊರಿಗೆ, ಹೋಗದೆ ಇನ್ನು, ಹಾ, ರೀ ಸುಮ್ಮನೆ, ದಿನಕ್ಕೆ .. ಫ್ರೆಂಡ್ಸ, ಹಾ, ರೀ, ಅಷ್ಟು, ಧೀನಕ್ಕಾ, ಅಷ್ಟೇ ಒಂಟಿವಿ. .. ನಾನ್, ಸರಿ, ಇಲ್ಲಾ, ತಗೋರಿ, ಆಮೆಲೆ, ಹಚ್ತೀನಿ! ..
ಧನ್ಯವಾದ, ನಮ್ಮ ಜೊತೆ ಮಾತಾಡಕ್ಕೆ. ..
ಹ, ಹಾ, ಧನ್ಯವಾದಗಳು, ರೀ, ನಿಮಗೂನು. ..
ಸರಿ, ನೆನ್ದಗಲ್ರಿ, ಮತ್ತೆ, ಮಾರುತು, ಬಿಟ್ರಿ ಕಾ. ..
ಹಾ, ಇಲ್ರಿ, ಇಲ್ರಿ, ಮತ್ತೆ, ನೆನ್ಸ್ಕೊಂತಾನೇ, ಇರ್ತಿವ್ರಿ. .. ಸರಿ, ಬ್ರೋ, ಅಯ್ತು, ಹಾ, ಮತೆ, ಕ್ಲಾಸ್ ಆದ್ಮೇಲೆ. .. ಹಾ, ಸರಿ, ರಿ. ...